ಹಲೋ
ಹ್ಮ್ ಹೇಳು
ಹ್ಮ್ ಆತರ ಒಂಥರ ಹುಚ್ಚಿರ್ತರ ಆಡ್ತಾವ ಅಯ್ವ ಏನ ಏನ್ ಕತೆೇನ
ನಿಣ ಮಕ್ ಹುತ್ತಿರ್ ಜೊತೆ ಹುತ್ತರಾಗ ಇರ್ಬೇಕಷ್ಟೆ
ಹಂಗೈ ನ ಹುಚ್ಚೊ ಎಲ್ಲಿ ಹುಚ್ಚವ ನಕ್ಕ ಸುಮನದ ತಮ್ಮ ಪಡಿ ನ ದಶತ
ಕೆಲ್ ಹ ಹೊತ ಉರ್ಕೋತ್ ಉರ್ಕೋತಊರ್ ಕಡೆ ಬಂದಿಟ್ಟ ಒಂದ ಎರಡ್ ಸಲ ಊರ್ಡೆ ಹೋದ್ರೂ ಒಂದ ಎರಡ್ ಸಲ ಬಂದ ಹೋಗೇತಿ ಟ್ರಾನ್ಸ್ಫರ್ ಆದ್ಮೇಲೆ ಒಂದ್ ಟ್ರಾನ್ಸ್ಫರ್ ಆದ್ಮೇಲೆ ಬಂದಿತ್ತು ಅಲ್ಲೆಲ್ಲಾ ಎಡ ನ ಯಾರೋ ಅವರು ಕಡಿದವ್ ಯಾರಾರ ಅಂತ ಬಂದಿ ಬ ಇಲ್ಲ ಯಾರುೂ ಮಾತಾಡ್ಸಿಲ್ಲ ಒರ ಮುನ್ನ ಹತ್ರ ಹೋಯ್ತನ್ಸ ಇ ಒೂರ ಮುತ್ರ ಹೋಗಿ ತಕ್ಕ ಜೊತೆ ಮಾತ ಬಿಟ್ಟತ್ತ ಇತ್ತೀಚಿಗೆ ಒರ ಹತ್ರ ಹೋಗ ಮಾತಡ್ಕೊಂಡು ಹೋಗ್ ಯಕಂದ್ರ ಕಿತ ತನ ಅ್ವಿನಿ್ರ ಮಮ್ಮಿ ಬಾರ ಅಂತೇಕಿರಿ ಇಲ್ಲ ಮಾತಾಡ್ಸಲಾಕೆ ಮಾತಾಡ್ತಿರ್ಲಿಲ್ಲ ಅವ್ರು ನೋಡ್ಬಾರ ಜಗಳತಲ್ಲ
ಎದ ಸಮಮ್ ತಾನ
ಎದರು ಸಲಕೋ ಎರಡು ಮಾತಾಡೋದು ಬಿಟ್ಬಿಟ್ಟು
ಹ್ಮ್ ಚಲೋದಾರ
ಆಮೇಲೆ ಅನ್ಕಂದ್ರ
ಸಕ್ನರ್ ಅಳಕ್ಕ ಅವ್ರಿಬ್ರು
ಹ್ಮ್ ಅಕೆನ್ ಈ ಅವ್ರ ಇಬ್ರ ಎಂತ ಫ್ರೆಂಡ್ಶಿಪ್ ಇತ್ತಂದ್ರ ದೊಡ್ಡಮ್ಮನ್ ಜೊತಿನೂ ಚಂದ ಇರ್ತಿಿದ್ಲು ಕೈತಕನ್ ಜೊತೆನು ಚಂದ ಇತಿತ್ತು ದೊಡಂದಂತಂದು ಕ ತಕ ಹಳ್ತಿ ಕೊ ತತಂತಂದುೊಡನ ಹೇತಿಿದಾ ಅಂತ ಬುದತ ಕೆನ ಹತ್ರ ನಾನು ನೋಡಿದ್ದೆ
ಹ್ಮ್ ಮತ್ತೆ ಅದೇನ್ ದೊಡ್ಡಮ್ಮಗೆ ಇಷ್ಟ ಆಗ್ಬಿಟ್ಟಲ್ ನಾವವ ಅಶ್ವಿನಿ ಮಮ್ಮಿ ಅಶ್ವಿನಿ ಮಮ್ಮಿ
ಹಾ ಅಶ್ವಿನಿ ಮೂಮಿ ಅಂತ ಇರ್ತಿರ್ಲಿಲ್ಲ ಸಹ ನ ಹತ್ರ ಎಲ್ಲಿಗರೆ ಕರ್ಕೊಂಡ ಹೋಗ ಆ ಹುಡ್ಗಿನ ಅವ್ರು ಅವನಂಗ ಸೇಮ್ ಹ್ಮ್ ಕೆಲಸ ಇತ್ತಂದ್ರ ಸಹನನಾದ್ರ ಬೆಳೇಶತ್ಗೆ ಅದ ಇದ ಕಾಕೊಂಡ್ ಹೋಗ್ತಿದ್ಲು ಸಹನ ಏನಾದ್ ಕಡ್ರೆ ಬರ್ತಿರ್ಲಿಲ್ಲ ನನ್ ಸಹನ ಒಂದ್ಸಲ ಹಂಗ ಅಂದ್ಬಿು ಹೋಗಕ್ ಹೋಗೋಣ ನೀನು ಅಂತ ಹಳ್ಬಿಟ್ಟ ನನಗೆ ನೀವು ಹೋಗ ನಾು ಹೋಗ ಬಡಿಲ್ಲ ನಾವು ಕರ್ದಕು ನೀ ಬಂದ್ರೆ ಚೆಂದದದು
ಹ್ಮ್ ಹೌದಕ್ಕ ಹೌದುವ ಅಶ್ವಿನಿ ಖತರ್ನಾಕ್ ಅಶ್ವಿನಿ
ಹಾ ಇನ್ನ ಹಡು ಎಲ್ಲಪ್ಪ ಚೆಂದಿತ್ತು
ಅದು ಹಂಗ ಅದು
ಇದು ಇ ರ ಒ ತರ
ಅದೇ ಘಾಟಿ ಇದು ಎರಡು ಹೆಣ್ಮಕ್ಳು
ಆದ್ರೂಗನ ಇದು ಬಿಡವಾಕ ಏನ ಹೇಳನೇನ ನಮ್ಮ್ ಮನೆಯವ್ರಗ ಒಂದ್ ಬೆಟ್ಟ ಆಗಿದ್ಲ ಅಂತನ ಇಲ್ಲೇ ಇದಕ್ ಹೋಗಬೇಕಾದ್ರ ಅರಾಮದ್ರಿ ಅನ್ನ ಅರಾಮದ್ರಿ ಅಣ ಹ್ಮ ಅರಾಮ್ರಿ ಅಷ್ಟೇ ಚಲ ಆಗ್ಬಡತ್ತ
ನನಗ ಒಂದ್ಸಲ ಸಿಕ್ಕಿದ್ರ ನ ಕಾಶಿ ಇವ್ರ ಅಣ್ಣರ್ ಬಸ್ನಾಗೇನ ಸಿಕ್ಕಿದ್ರಂಜ ಸದೆೇವಣ್ಣ ಅಷ್ಟ ಆತ್ ಅರಾಮ್ತೀರನ್ಿ ಅಂದ್ರ ಹ್ ಆರಾಮ್ದೀನಿ ನಮ್ಗೆ ಮಾತಾಡ್ಸದ್ರು ಒ ಸಲ ನಮ್ಮನರು ಸಿಕ್ಕಿದ್ರ ನಮ್ಮನ ಮೊಬೈಲನ ಪ್ರಾಲಮ ಆಗತ ನ ತರ್ ನಂಬರ್ ಫೋನ್ಐತ್ತು ಯಾಕಪ್ಪ ಇರ್ ಫೋನ್ ಹಿದ್ ನ ೆನ್ ಆಿು ನನ್ಗೆ ಫೋನ್ಚ್ಚರಿ ರಜು ಆಮೇಲೆ ಇಲ್ಲೇ ನಾನದೀಿನಿ ಸದವಣ್ಣ ಇದ್ರು ಅವ್ರ ನಂಬರ್ಲ್ಲ ಫೋನ್ ಹತ್ತಕತೀನ ಅಂದರು
ಹ್ಮ್
ಬಸ್ನಾಗ ಇದ್ರ ಅವರುನು ನಂದ ನೋ ರೀಚರ್ ಕಲಗಿತ ಸ್ವಿಚ್ ಆಫ್ ಆಗೈತೆ ಅವ್ರ
ಆದ್ರೂ ತಿನ್ನಾಕ್ ಉಣ್ಣಕ್ ಅಕಿ ಒಥರ ವಯ್ ಹ್ಮ ಹ
ಏನ್ ಮಾಡಕಪ್ಲ ಅಶ್ವಿನಿ ಗೊತ್ತೇವಿ ಸದ್ಯಕಂತ ಸನನ್ ಕ್ಾಸ್ ನಿಂಂತೆಲ್ಲ
ಸ ಅಕೆ ಯಾರ್ ಕಾಂಟ್ರ್ಯಾಕ್ಟ್ನಾಗು ಇಲ್ಲಾನ ಅಕೆ
ಇಿಂದ ಹೇತಿಿದಲಕ್ ನ ಸಂಪದಲ್ಲ ಕಾಟ್ರಾಕ್ಟ್ ಅಲ್ಲ ಇದಾರೆ ಹೇಳ್ತಳಕ ಸಂಪ ರಜಿತ್ ಎಲ್ಲ ಮಾತಾಡ್ತಾರೆ ಅವರು
ಅರಾಮ್ ಅದರಕ್ಕ ಅವ ದೊಡ್ಡಗಿರ್ಬೇಕ ಏನೇನ್ ಮಾಡಂತವನ
ಏನ್್ಲಕತ್ತಾರೆ ನಾ ಗೊತ್ತಿಲ್ಲ ಕಾಂಟ್ರಾಕ್ಟ್ ಅಲ್ಲಿು ಇದರೋರೆಲ್ಲ ಸಂಪತ ರಂಜಿತ್
ಅವ್ರಿಗೆ ಇವೆಲ್ಲಾ ಹೊಂದಲಕ್ಕ ಇ ಅ ಸನಾಗ ಅಶ್ವಿನಿ ಇವೆಲ್ಲಾ ಹೊಂದಲಕ್ಕ
ಹ್ಮ್
ಅಶ್ವಿನಿ ಒಂತ ಥರ ಆಟಿಟ್ಯೂಡ್ ಇವೆಲ್ಲಾ ಇವು ಒಂಥರ ಸೂಕ್ಷ್ಮಿ ಹುಡುಗರು ಅದಾ ಅಂತೆ ನೀವ ಹೌದು ಅಕ್ಕಿ ಹದ ಕರಕ್ಕ್ಕ ನಿನ್ ದಿಮಾಕ್ ನಿನ್ ಎಲ್ಲಾರ ಅವರು ದಿಮಾಕ್ ಅವರು ಹಓದಾಗಿದ್ದೇ ಇರ್ತಾರ
ಸೊತೋರ್ ಸಕೋದ್ರ ನಡಂಗಿಲ್ಲಾಿನ್ಲಾ ನಡ ಅ ಕಡ ಅಂತ ತಣಕ ಅಂತ ಕೇ
ಹದು ಕರೆಕ್ಟ್ಕ್ಕ ಮಹೇಶ್ವರಿ ಅದ ಅದಾರಣ ಅಕ್ಕ
ಲ್ಲಪ್ಪ ಮ ಏನ್ ಮುಚ್ಚದಡ್ರಿ ಮುಂಚೆಂತ್ರ ಇದ್ರಪ್ಪಾ ಈಗ ಏನ್ ಮಾಡೋಣ ಇದಿರ್ಬೇಕೇಕ್ ಅನ್ಕೊಂತತನ್ ಅವ್ರರೆಲ್ಲಾ ಅಷ್ಟುಂದ ಮಾತಾಡ್ತಿರ್ತಾರ ಸಾನ ಅದೆಲ್ಲ
ಹ್ಮ್ ಕೀರ್ತಿ ಸಹನಾ
ಹ್ಮ್ ಕೀರ್ತಿ ಅಂತತ್ರ ಆಯ್ತ್ ಬಿಡಕ ಕ್ಲೋಸ್ ಫ್ರಂಡ್ಕಿ ಕೀರ್ತಿ ಈ ಮಹೇಶ್ವರಿಯದೆಲ್ಲ ಇದ್ದಾರೆ ಆ ಸಹನ ಒ ಇದ್ದ ಈಗ ಏನ್ ಮಾಡ ಇನ್ಸ್ಟಾಗ್ರಾಮ ಅಲ್ಲಿ ಅದಲ್ಲ ಗೊತ್ತಿಲ್ಲ ಅಲ್ಲ ಇದಾಗಂತೂ ಒಂದ್ಸಲ ಮಿ ಬಂದಿತ್ತುಫಸ್ಟ್ ಪಿು ಅಡ್ಮಷನ್ ಮಾಡದಾಗ ಬಂದಿದ್ಲಕ್ಕಿ ಸಹನಾ ಬಿ ಆಯ್ಕೆ ಅಲ್ಲಿ ವಿವೇಕಾನಂದ ಕಾಲೇಜ್ ಕ ಹಚ್ಕೊಂಡಿದ್ಲಕಿ
ಅದೇ ಸೋನಾ ಬಿ ಸೋನಾ ಕ ಅಂತ
ಹಿಂಗ ಇದ್ದೋರು ಹಿಂಗ ಆಗ್ಬಿ್ರ ಆಡ್ಬ ಬಿಡದೋರು ಇಪ್ಪತ್ ವರ್ಷದ ಮಕ್ಕಳಾಗೋದ್ರು ಇಷ್ಟೆಷ್ಟಿದ್ದು ಬೆಳೆದ ಬಿಟ್ಟವ ಈಗ
ಸನ ಹೋಗ್ಬಿಡತ್ ನೋದ ಯಕ ನಾವು ಹಿಂಗ್ ಬಂದ್ವಿ
ಹಾ ಹಾ ಬರದಾಗೆ ಬೆಳೀಿತಾ ಹುಡುಗರು ಇವಾಗಿನ್ ಹುಡುಗರಿ ಹೇಳ್ಬೇಕ
ಈಕೇನ್ ಹುಡುಗರು ನಾವೇ
ಎತ್ಕೊಂಡ್ ಹಾ ನಮಕಿನ ದಾಂಡಗೆ ಬೆಳ್ಕುಂತವು ಯ್ನ ಇಷ್ಟ ಅದ
ಷ್ಟ ನಾವ್ ಇಷ್ಟ ಇ ನಾವವು ಕೈ ಮ ಏನ್ ಕೊಟ ಅವವರು ಉದ್ಧಾರ ಅಲ್ ಬಿಡಕ್
ಹ್ಮ್ ಏನ್ ಮಾಡೋಕ್ಕೆ ಈಗನ ಕಸ
ಕಸ ಕೊಡ್ತಾವಂತೀನ್ಿ ನೋಡಕ್ಕ
ಮನೆಯದೆಲ್ಲ ಹುಶಿನಾ
ಹ್ಮ್ ಬಟ್ಟೆ ಅವಕ್ಕ ಇಲ್ಲಕ್ಕ ಬಡಿ ಮನಿ ನಿನ್ನೆಷ ಡೈಲಿ ಹೊರ್ಸಲ್ಲಕ್ಕ ದಿನ ಒರ್ಸಲ್ವ ನಾ ಒಂದ ದಿನ ಬಿಟ್ಟು ಒಂದ್ ದಿನ ಹೊರ್ಸ್ತೀನಿ
ಹ್ಮ್ ಹ್ಮ್ ಹ್ಮ್
ಸೋಮವಾರ ಉರ್ಸಸ್ತೀನಕ್ಕ ಮಂಗಳವಾರವ ವರ್ಸಲ ಬುಧವಾರ ಉರ್ತಿನಕ್ಕ ಗುರುವಾರವ ಸಲ ಶುಕ್ರವಾರ ಉರ್ಸ್ತನಿ ಶನಿವಾರ ಉರ್ಸಲಕ್ಕ ಭಾನುವಾರ ಈ ತರ
ನಾನ್ ದಿನಾ ವರ್ಸರ್ತನೆ ಯಾರ ಇಲ್ಲಂದ್ರೆ ದಿನ ವರ್ಸ್ತೇನೆ ಹುಡುಗುರಿಲ್ಲ ಏನಿಲ್ಲ ಚಲಂದ್ರ ದಿನ
ಅಕ್ಕ ದಿನಾ ವರ್ಸಲ್ಲ ನಾನು ದಿನಾ ಏನ್ ವರ್ಸ್ಕೊತ ಕುಂದ್ರದ ಅಕ್ಕ
ಅದ ರೂಡಿನ ಬದ್ ಬಿಟ್ಟಯಿತೇ ವರ್ಸಿ ವರ್ಸಿ
ಹ್ಮ್ ದಿನಾ ಒರ್ಸು ಯಾರೋ ಅಂದಿದ ದಿನಾ ಒರ್ಸ್ಬಾರ್ದ ಅಂತ ಹೇಳಿ ನಾನು ಹಂಗೆ ನೀನ ದಿನ ಬಿರ್ಸ್ಬೇಡ ಒಂದ್ ದಿನ ಬಿಟ್ ಒಂದಿನ ವರ್ಸದೇನು
ಅದು ರೂಢಿದ ಬಂದ್ಬಿಟ್ಟೆತ್ತ ಒಂದ ಚೂರ್ ಏನಾರ ಕಲಿ ಅದು ಅಂದ್ರ ಇವು ಪಶಿನ ಬೇರೆ ಬೆಳ್ಳಳಗ್ರ್ತಾವ ಹೆಜ್ಜ ಹಂಗ ಮೂಡ್ ಬಿಡ್ತಾವ ಅನ್ನೋದು ಹೊರ್ಸದಾಗಗ್ತೈತೆ
ನೀಟಾಗಿ ಹಾರು ತನ ಯಾರನ್ನೂ ಬುಡಂಗಿಲ್ಲ
ಅಂದ್ರೆ ದಿನಷ್ಟ ಅತಿಯಾಗಿ ಸ್ವಚ್ಛ ಮಾಡ್ಬಾರತ್ತ ಕಿವಿತಕ್ಕ ಮಾಡ್ತಿಲ್ಲ ಒಂದ್ಜ್ಜಿ ಮೂವರು ರೂಪಿ ಒಂದ ಮಷಾಗಡ್ಕೊಂಡ ಒಂದ್ ಹೆಜ್ಜೆ ಮಾಡ ಅಷ್ಟು ಸ್ವಚ್ ಮಾಡ್ಬಾರ್ದತ್ ಲಕ್ಷ್ಮೀ
ನಾನ್ ಇಲ್ವಾ ಬಂದಿನ ಬಿದುಟ್ಟ ಒಂದಿನ ಬರಸ್ತೀನಿ ನೋಡಕ್ಕ ಮತ್ತೆ ಇದನ್ ಮಾಡಕ್ ಹೋಗಲ್ಲ ಫಿಕ್ಸ್ ಒಂದಿನ ಬಿಟ್ ಒಂದಿನ
ಹ್ಮ್
ಡೈಲಿ ಏನ್ ವರ್ಸದು
ಹಚ್ಚಿದ್ರು ಅವರು ಅಪ್ಪಾರದ ಫೋನ್ ಮತ್ತೆ
ಹ್ಮ ಹಚ್ಚಿರ್ತಾರಕ್ಕ ವಿಡಿಯೋ ಕಾಲ್ ಸಾಯಂಕಾಲ ಅವರ ಆರಾಮದರ ನೋಡು
ಹ್ಮ್
ಅವರು ಆರಾಮದಾರ ರೇಖಾಕ್ ಇಷ್ಟ್ ದಿನ ಫೋನ್ ಹಸ್ತಿರ್ಲಲ್ ದಿನಾ ಈಗ್ ದಿನ ಫೋನ್ ಹಚ್ಚಕೊಂತ ಏನಾಯ್ತಂತೆ
ಹಂಗ ಇರ್ತವ ನೋಡು ಆಯ್ದು ಕ್ಯಾಕ್ ಟಾಸ್ಕ್ ಕೂಡಲ ಇರೋ ಗೊತ್ ನಂಗು ನೆಕ್ಟ್ ಟಾಸ್ಕ್ ಇನ್ನು ಕೊಟ್ಟಿಲ್ಲಾ ನಾ
ಹೋಗಲ್ ಬುಡಕ್ಕ ಅದು
ಏನ ಆಗೇತ ಗೊತ್ತಿಲ್ಲ ಗುಳ್ಳ ಹೋಗ ಕೇಳ್ಬೇಕ್ ಅದು
ಹ್ಮ್ ಅದೇಕ್ಕ ನೋಡನ್ ತಕೊ ಏನಾಗುತ್ ವಾಟ್ನಲ್ಲಿ ರೆಕಾರ್ಡ್ ಮಾಡಿದ್ರೆ ನಗು ಬಂದ್ಬಿಡುತ್ತೆ ಸರಿ ಅಯ್ಯೋ ಏನಕ್ಕ ಇದು ಅಯ್ಯ ಸಂಬಂದ ಬೇಕಂತ ಒಂದು ಅಲ್ಲ ಸಂಬಂಧಗಳು ಹೆಂಗೆ ಹೆಂಗ್ ಬೆಳಿತಾವಲ್ಲ
ಯಾವ್ ಯಾವ್ ಸಂಬಂಧ ಎಲ್ಲೆಲ್ಲಿ ಬೆಳಿತಾವ್ ಗೊತ್ತಿಲ್ಲ
ಗೊತ್ತಿಲ್ಲ ನೋಡಕ್ಕ ಅದ ಅದಕ್ಕೆ ಇಲ್ಲ ಇರಾಕ್ಕ ಹಾ ಸನನ್ ಕೇಳ್ತೀನ ಅಕ್ಕ ನಾನ್ ಅಂತಂತು ಅಷ್ಟ ಸನನ್ ಮೇಲೆ ಹಾಕದ್ ನನಿ ಇನ್ನು ನನ್ಗರ ಏನ್ ಗೊತ್ತಕ್ಕ
ಅಲ್ ಏನ್ ಗ್ರೂಪ್ ಅಲ್ ಹಾಕಿರ್ತಲ್ಲ ನೀನೆ ನೋಡ್ ಏನ್ಂತೈ ಅಂತ ಮೆಸೇಜ್ ಶ ಯಾರ್ ಯಾರ್ ಏನನಾ ಹಾಕರ್ತ ನೋಡ್ ಈ ಟಾಸ್ ಮುಗ್ದೈ ಟಾಸ್ ಕೊಡ್ರಿ ಹಿಂಗ ಹಿಂಗ ಏನ್ ಏನೋ ಹಾಕ್ತಿರ್ತ ನಾನ್ ಇವತ್ ಮುಂಜಾನೆ ನೋಡಿನಿ
ಹ್ಮ
ಹ್ಮ್ ಮಕೊಂಡ ನೋಡರು ಗುಳ್ಳ ತಿರಿಗಾಗ್ಲೆ
ಮತ್ ಮಕೊಡ್ಲಾ
ಮಕ್ಕಳಾ ಜಯದಲು ಜಳಕ ಮಾಡದಲು ಪೂಜೆ ಮಾಡ್ಲು ಮಲ್ಕೊಬುಟ್ಲು ಮಲ್ಕೊಂಡ ಅಂದ್ರ ಮೊಬೈಲ್ ನೋಡ್ಕೊಂಡ್ ಮಲ್ಕೊಂಡಳ ನಿದ್ದೆತ್ತಿಲ್ಲ ಎದ್ದಿದ್ದ ಒಂಬತ್ತಕೆ ಒಂಬತ್ತವರೆಗೆ ಎದ್ದಳಾಕಿ ಎದ್ದಳ ಅಕಿ ಷ್ಟ ನೀರ ಇಟ್ಕೊಂಡಾಳ ಜಳ್ಕ ಮಾಡ್ಯಾಳ. ಅವಷ್ಟ ದೇವ್ರತಿಕ ಪೂಜೆ ಮಾಡಳ ನಮ್ಮ ದೇವ್ರ ಒಂದ ಬಕ್ಕಳ ಅದಾವ ಒಂದ ಐವತ್ತ ಅರವತ್ತ ದೇವ್ರದವು. ಮಾಡಕ ವ ಎ ನಮ್ಮ ಅತ್ತಿ ದವ್ರ ಬ ಹೊದ್ಲೇ ವಿಡಿಯೋ ಕಾಲ್ ಅರೆ ಮಾಡ್ಲಪ್ಪಾ.
ಮಾಡ್ತೀನ ಇರಕ್ಕ ಹೌದ.
ನೋಡಕತ್ತಿ ಅತ್ ಹೆಂಗೈತ ಅಂತ ಹೇಳಿ ನಿಮ್ಮನೀ ನಾ ನೋಡ್ತೀನ ನಮ್ಮ ಮನೆ ನೀ ನೋಡ.
ಆಯ್ತಕ್ಕ.
ಇದಾದ್ಮೇಲೆ ವಿಡಿಯೋ ಕಾಲ್ ಮಾಡ ವ ವಿಡಿಯೋ ಕಾಲ್ ಮಾಡಿಂದ ಮತ್ತ ನಾರ್ಮಲ್ ಈ ಕಾಲ್ ಮಾಡಕತ್ತ ಅತ್ತ.
ಹ್ಮ ಆಯ್ತಕ್ಕ. ಯವ್ವ ನಾ ವಲ್ಲಿ ಯವ್ವ ಯವ್ವ ಸಹನಾ.
ದೇವ ಪೂಜೆಕ್ಕೆಗ ಬಿಟ್ಬಡ್ತೀ ನ ಮನೆಗೆ ಇದ್ದಾಗ ಮಲ್ಕೊಂಡಿಲ್ಲ ಸುಮ್ ಮೊಬಲ್ನಗ ಕೈಯಾಡ ಸ್ಕೊತ ಬಿದ್ದೆತ.
ಹೌದ ಮದ್ವಿ ಮಾಡ್ಕೊಡ ಅಕಿನ ಮೊದ್ಲ ಮೊದಲ್ ಮದ್ವಿ ಮಾಡ್ಕೊಡ ಅಕಿನ ಮೊದಲ್ ಮದ್ವಿ ಮಾಡ್ಕೊಡಕ ಅಕಿನ ಬರಿ ಇಲ್ಲ ಆಕಿನ್ ಮೊದ್ಲ ಮದ ಕೂಡವು ಗೊತ್ತ ಆಲಿ ಎದ್ ಬಾ ಏನಾ
ನಾನ ಈ ಬೆಳಗ್ಗೆ ಅದನಾನ ಎದ್ದ ಲಕ್ಷನ ಕುತಿದ್ಲಾ. ಕುತ್ ಕೆಲ್ಸ ಯಾರ ಮಾಡ್ಬೇಕ ಮ ನೀನು ಮುಂದೆ ಕಷ್ಟ ಆಗುತ್ತ ನೋಡ ಅಂದ್ರ ನಾ ಎಲ್ಲಾ ಮಾಡ್ತನಿ ಬಿಡು ಮಮ್ಮಿ ಅಂತಳ.
ಹಮ್ನಕಾ ಹೇಳಂಗ ಕೇಳ ಬಡ ಬಡ ಮದ್ವಿ ಮಾಡಕೊಡ ಅಕಿನ.
ಎಟ್ ಮದ್ವಿ ಮಾಡಕೊಡೋಣ ಎವ್ವ ಇನ್ನ ಓದಲಿ ಇನ್ನೊಂದ ಎರಡ ವರ್ಷ ಇನ್ನೊಂದ ಮೂರ ವರ್ಷ ಎಜುಕೇಶಷನ್ ಐತಿ ಓದಲಿ ಅಕಿನ
ಬ್ಯಾಡಕ್ಕ ಮದ್ವಿ ಮಾಡ್ಕೊಡು ಆ ಹುಡುಗನ ಕಲಸ್ಕೂತ ಇಕಿನ ಅಡ್ಗ ಮಾಡಕ ಹತ್ ಚ ಲಗು ಏತ್
ಅವನಿಗ ಹಚ್ಚತೀನಿ ನಾ ಅಂತಳ ಮಾತ ಎತ್ತಿದ್ರ ಇಲ್ಲಂದ್ರ ಒಂದ ಆಳ ಇಟ್ಕೊಂತಿನಿ ಅಂತಳ ಮಾತ ಎತ್ತಿದ್ರ. ಬರ್ಲಿಲ್ಲ ಅಂದ್ರ ಒಂದ ಆಳ ಇಟ್ಕಂತೀನ ಅಂತಾಳ ಏನ್ ಹೇಳ್ಬಕ ಹೇಳ ನೋಡಮ್ಮ ಆಳ ಇಟ್ಕೊಂತಿನ ಅಂದ್ರ
ಹೌದು ಮತ್ತ ಅವ್ರ ಚೆನ್ನಗ ಓದರ್ತರ ಆಳ ಇಟ್ಕೋತಾರ ನಾವ್ ಚೆನ್ನಾಗ ಓದಿಲ್ಲ ಆಳ್ತ ಕೆಲ್ಸ ಮಾಡ್ತೀವಿ.
ಅಲ್ಲ ಡಿಫ್ರೆನ್ಸ್ ನಮ್ಗು ಅವ್ರಗು ಬಲಿಲ್ಲ ಟೆನ್ಶನ್ ಮಾಡ್ಕೋಬೇಡ ಮಮ್ಮಿ ನಾ ಒಂದ ಆಳ ಇಟ್ಕೋತೀನಿ ಏತ್ ಟೆನ್ಶನ್ ಮಾಡ್ ಹೋತಿನೀ ಅಂತಳ ಅಕಿ ಮಾತ ಎತ್ತಿದ್ರೆ
ಕ ನಾ ಸ್ಯಾಣ ಅದಿನಿ ಒಂದ ಲಕ್ಷದ ಮೇಲೆ ಪಗಾರ್ತೋತನ ಅಂತ ಹೇಳಿ. ನಾವ ಒಂದ ರೂಪಾಯಿ ದುಡಿಯಕಿಲ್ಲ ಒಂದ ರೂಪಾಯಿ ಎಲ್ ಕೊಡ ಇನ್ನೊಬ್ರಿಗೆ
ಇಟ್ಕೊಂತರ ನಮ್ಮ ಮನರ ಇ ಸಾವಿರಪಾಯ ಬೇಕಲ ಬಟ್ಟ ಬಂಡ ಮಾಡ್ಬೇಕಂದ್ರ ಎರ ಸಾವಿ ರೂಪಾಯ ಅ ಬಟ್ಟ ಮಂಡೆ ಮಾಡ ಹೋಗ್ಲಕ ಎಡ್ ಸಾವರಪಾಯಿ ಅವರಿಗೆ ಕೊಡದ ಸುಮ್ಮನೆ ಆಗತತ್ತ ನಮದರೆ ಏನ್ ಕಡದ ಕಟ್ಟೆ ಕೆಲಸ ಇರ್ತ. ಅದ ಅವರ ಬರೋವರ್ಗೂ ಕಾಯಬೇಕ ಅವರ ಗೆನ್ ಗೊತ್ತ ಈ ದಿನೇನು ಹೊರಗಿದ್ರು ನಡತಿತ್ತು ಈಗಂತರು ಮನೆಗೆ ಬರ್ ಈಗ ಅರ್ಪಿ ಇನ್ನೊಂದ ಏನಾಗ್ತ ತ ಚಿಗ ಅಂದ್ರ ಏನ್ ಆಗತ್ತ ಲೇ ಬರವರೆಗೂ ಕಾಯಬೇಕ ಹೊರಗ ಇಡ್ಬೇಕು ಅವ್ರ ತಂದ ಮೇಲ ಮತ ತಗೊಂಡೋಗ ಒಳಗ ಇಡಬೇಕ್ ಅವ್ರ ಕ್ಕ ಕೊಟ್ಟ ಮಾರ ಮತ್ತ ಜಡು ಅದ್ರ ಬದ್ಲ ಪಟ ಪಟ ಮಾಡಿ ಸುಮ್ಮ ತನ್ನಗಿದ್ರ ಅದ ಇರದ ಬ ಬೆಟರ್ ಆಕಡಿ
ಬೆಸ್ಟ್ ಅದ. ಯಾವದು ಬಡ್ತವೆ.
ಅದಕ್ಕ ನಾ ಅನ್ಕಂದ್ರ ಬ್ಯಾಡಪ ನನ್ನ ಮಾಡ್ಕೊತ ನಂಗ ಬ್ಯಾರೆ ದವರ ಮಾಡಿದ್ದು ಬಗ್ಗಿ ಹರಿಯಲ್ಲ ಅಂತಿನ ನ.
ಹ್ಮ್ ಇರ್ಲಿ ಬಿಡಕ್ಕ.
ನಡಂಗಿಲ್ಲ ನಮಗ ಒಗ್ಗದು ಇಲ್ಲದು ಅವ್ರ ಬಂದ ಮಾಡತ ನನ್ನ ಮಗಳ ಮಾಡ ಮಾಡಿಲ್ಲಂದ್ರ ಎದ್ದ ಹೋಗಿ ಮಾಡಿರ್ತಿನ ಗಸ ಕತ್ತ ಹೇಳೋ ಪಟ ಪಟ ಆಗ್ಬಿಡು ಕೆಲಸಗಳು. ಇಟ್ಕೊಂಡ ಕೂಡೋದು ಮಾಡೋದು ಬಗೆಹರಂಗಿಲ್ಲ. ಇನ್ನೇನ ಮಾಡ್ಬೇಕ ಇಟ್ಕೊಂಡ ಹಿಂಗ ಯಾರ ಕೊಡ್ಬೇಕ ಪಟ ಪಟ ಮಾಡಿಬಿಟ್ರೆ ಕೆಲಸ ಆಗ್ಬಿಡತತ ಅಕಡಿ ಚಂತಾನ ಅದ್ರಗ ಯಾರ್ ಕೈ ಆಡಸಬೇಕು ನಾನ್ ತಲಿನ ಲಿ ಕೆಡಿಸ್ಕೊಳೋಕ ಹೊಗಲ್ಲ ಮಾಡಲಿಲ್ಲ ಅಂದ್ರ ನನ್ನ ನ ಬಡ ಬಡ ಮಾಡ ಕುತ್ ಬಿಡ್ತನಿ ನೋಡು ಮೈಲಾಗ ಶಕ್ತಿ ಇರೋತನ ಮಾಡತೇನ ಸುಮ ಮೆಾಗಕ್ತಿ ಕಳತಾಕಂತ ಏ ಯಕೋಕ್ಕ ನ ತಂದು ಕೆಿಸಕ ಹೋಗ ಹೊರಗನ್ ಬಂದ್ರು ಆಟ ಒಳಗನ್ ಬಂದ್ರು ಅಷ್ಟ ಕಿರಿಕಿರಿ ಮಾಡಾಕಂತೂ ಹೋಗಲ್ಲ ನಾನು
ಹೊರಗಿಂದ ಏನ್ ಬರದ ಬೇಡವ ಒಳಗಿ
ಅಲ್ಲ ನ ಅದು ನಮ್ಮ್ಣೆ ಅವ್ನ ಹಣೆ ಬರ್ದಾಗ ಏನಾಯ್ತ ಅಕ್ಕಿ ಹಣೆ ಬರ್ದಾಗ ಏನ್ ಗ ಆಯ್ತ ಗೊತ್ತಿಲ್ಲ ಅದು ಯಾವಾಗ್ ಬಿನು ಬರ್ಲಿ ಕಿರಿಕಿರಿ ಅಂತ್ರ ಮಾಡಕ್ ಹೋಗಲ್ಲ ನಾನು ಅಕಿ ಯಾವಾಗ್ಯ ಕೇಳಲಿಕ್ಕ ಯಾವಾಗ ಬಿಡಲಕ್ಕ ಆದ್ರ ಮಾಡಲಕ್ಕ ಆರ್ಲಿಲ್ಲಾಂದ್ರೆ ಬಿಡಲಕ್ಕ ನನ್ ಕೈಯ ಆಯ್ತಾ ಮಾಡ್ತೀನಿ ನಾರೆ ಎಲ್ಲ ಸು ಕೂತ್ ಕೊಡ್ತಿನನ ಅಷ್ಟೇ ಕಿರಿಕಿರಿ ಮಾಡಿಂತ
ಪುಣ್ಯದಕ್ಕೆಲ್ಲದಾಣ ಅಂತ
ಎಲ್ಲದಾಳಣ ಗೊತ್ತಿಲ್ಲ ಯಾಕ್ ಸುಮನೆ ಮಾಡಿ ನಾ್ ಮತ್ತ ಕಿರಿಕಿರಿ ಮಾಡ್ತಾಳ ಅಂತ ಅನ್ಸ್ಕೋಬೇಕು
ಹೌದು ಇರವ ಹಸ್ತೀನಿ